ಹಲೋ ಅಲೋ ಕೆಳ್ಸ್ತಾ ಇದೆಯ?
ಹಾ ಕೇಳಸ್ತಿದೆ ಯಾರಂತ್
ನಾನುಪ್ಪಾ ಅಬ್ದುಲು ಅ ಅಬ್ದುಲ್ ಅಬ್ದುಲ್ ಕೋನೆ ಇಡ್ದಲ್ವಾ? ಹಾ ಅದೇ ನಾ ನಾ ಕೋನ ಹಡಿದೇನಾ ಕೋನ್ ಹಡ್ದೆ ಫೋನ್ ಹಚ್ಚಿನಲ್ಲ ನಿನ್ಗೆ ನೀನೇ ಕೋನ್ ಹಿಡ್ದಲ್ ನೋಡು.
ಅಲ್ಲಾ ನಿನ್ ಧ್ವನಿನೇ ಚೇಂಜ್ ಹಾಕ್ಯದ ಹಂಗಾಗಿ
ಗ್ಯದ ಹಂಗಾಗಿ ಏನ್ ಮಾಡ್ತಪಾ ಧ್ನಿಿನ ಚೇಂಜ್ ಆಗ ಎಲ್ಲ ಎಲ್ಲಾ ಮನ್ಸ ಚ ಚೇಂಜ್ ಆಲ್ಲ ಅಲ್ಲ
ಎ ಹಾ ಕೇೇಳಸ್ತಿದೆ ಇಲ್ಲ ಬಷ ಆ
ಕೆೇಳಸ ಕೇಳಸ ನೀವ್ ಕೇಳ್ಸಿದ್ಯಾ
ಣಹ್ಮ್ ಕೇಳಿಸತಿದೆ
ಹ್ಮ್ ಹ್ಮ್. ಏನೋ ತಿಲ್ಲತ್ತಿದೀಯ.
ಏನೆಲ್ಲಾ.... ಇವತ್ತ
ಹಾ
ಯಿವತ್ತ್ ಉಪುವಾಸಾ ಹಾ
ಹೌದಾ
ಇವಪ್ಪಾಸ
ಹ್ಮ
ಯಾ ಸ್ವಲ್ಪ ಕಟ್ ಕಟ್ ಬರ್ತಾ ಇದೆ ಸ್ವಲ್ಪ ಹೊರಾಗ ಬಾ ಎಲ್ಕಂದ್ರೆ
ಹೊರಗಡೆನೆೇ ಇದ್ದೀನಿ ಇಲ್ಲಿ ಗಾಯಿ ಬಿಟ್ಟ್
ಅದೇ ಸ್ವಪ್ ಕಟ್ಟಕಟ್ಟ ಹೌದು ಹಾ ಹೌದ ಹೌದು ಕಟ್ಕಟ್ಟೆ ಬರುತ್. ತ್ತಿದೆ ಸ್ವಲ್ಪ ಮತ್ತ್ ತ್ತೇನಪಾ ಸಮಾಚಾರ
ಮತ್ತೇ ನ್ ಆರಾಮ ಇದ್ದಿಯಲ್ಲ್ ಬಹಾಷಾ
ಅಪ್ಪಾ ನೀವ್ ನರಾಮ ಇವ್ರಾ
ಹ ಏ ನಾನ್ ಆರಾಮ್ ಮಾಡುವ ಇಲ್ಲೇ ಬೆಂಗ್ಳೂರಲ್ಲೇ ಇದ್ದಾನು
ಹೌದಾ ಅಲ್ಲಿದಿಯಾ
ಹ್ಮ್
ಹ್ಮ್ ನಾನು ಎಲ್ಲಿ ಎಲ್ಲಿ ಹಾಸ್ಟ್ಲ ಇದ್ದೀನ ಕಣಪ್ಪಾ ಏನ ಹಾಸ್ಟ್ಲ್ ಏನ
ಇನ್ನ ನಿಂದು ಓದದ್ ಮುಗ್ದಿಲ್ಲೇನು
ಇನ್ನು ಮುಗ್ದಲ್ಲ ಇನ್ನೊಂದ್ ಸೆಮ್ ಇದೆ
ಹೌದಾ ಹ್ಮ ನಾವೆಲ್ಲ ಗೊತ್ತ್
ನೀವೇ ಹ ನೀವೆಲ್ಲ ಅವಾಗೆ ಬಿಟ್ಟ್
ಹ್ಮ್--ಮತ್ತೇ ಮತ್ತೆ ನಿನ್ ಕಾಯ ಕೊಟ್ಟಿದ್ನಲ್ಲಾ ಗನ್ ಹೆಂಗಿತ್ತು
ಏ ಅದು ನಾವೆಲ್ಲಾ ಗೆ ನೋಡಿವಪ್ಪ ಎಲ್ಲಾ ಅಂದ್ರೆ ಬಿ ದೂರಲಿಂದ ನೋಡಿ ನಡ್ ಬಲ್ ನಾನು ಟಚ್ ಮಾಡಿಲ್ಲದಕ್ ಬಾಳ
ಹೌದೌದ ಹಂಗೆ ಹ ನಾನಂತೂ ಬೆಂಗ್ಳೂರ್ ಸೆಟ್ಲ್ ಆಗ್ಬಿಟ್ಟು ನೋಡಪ್
ಹಾ ನಿಮ್ ಸೆ ಎಲ್ಲಾಗಿದಿಯಪ್ಪಾ ನಾನು ಈಗ ಡಿಗ್ರಿ ಮುಗಿದ್ಮ್ಯಾಗ ಮುಂದು ಒಂದೆ ಬಿ ಎಡ್ ಮಾಡ್ಬೇಕಂತ್ ಮಾಡಿದ್ ಇದ ನೀನ್ ಹೆಂಗಾಗುತ್ತ್ತು ಹೆಂಗಿಲ್ಲಾನಾ
ಬೀಎಡ್ ಆ ಎಲ್ಲಾ ಸು ಕ್ಲಿಯರ್ ಅದವ ಪೇಪರ್ಸ
ಹಾ ನಮ್ಗ್ ಕ್ಲಿಯರ್ ಇದ್ ಯಾಕಂದ ಪ್ರೈಾವೇಟ್ ಇದ್ದು ಅಲ್ಲ ಬೇಕಕ್ ಆಗಲ್ಲ ನ್
ಓ ರ ಪ್ರಾವೇಟ್ ಐ್ತಲ್ಲಾ ನಿಂದ್ದ ಎಲ್ಲಾ ಪಿ ಯು ಸಿ ಅಷ್ಟೇ ಗೊತ್ತಂದ್ ನೋಡ ನಾನ್ ನೀನ್ ಒಂದತ್ತಲ್ಲಿ ಹೋಗ್ೇ ಅಂತ ಹಂಗಾಗಿ ಪ್ರಾವೇಟ್ ನೀನ್ ಎಲ್ಲ ಹೆಚ್ಚಿದು ನಾನಂತ ಬಿಟ್ಟೆ ಬಿಟ್ಟೆ ಈ ಕಡೆ ಬಂದೆ
ನಾವು ಗೌರ್ಮೆಂಟ್ ಹಚ್ಚಿದವು ಪಿ ಯುಸ ನ ಲಾಸ್ಟ್ ಮತ್ತ ಆಮೇಲೆ ನಾವು ಡಿಗ್ರಿ ಪ್ರೈವೇಟ್ ಹಚ್ಚಿದೇವ ಅಲ್ಲ ನಾವು ಗವರ್ಮೆಂಟೇ ಹಚ್ತಿದ ಮತ್ತೆಲ್ಲಿ ನಾವು ಅದು ಹೋಗೋದ ಬರೋದ ಡೈಲಿ ಹೋಗೋ ಬರಬೇಕು ಅ್ರ ಊರಲ್ಲಿ ಕೆಲಸ ಇರುತ್ತೆ ಆಗಲ್ಲ ಅಂತ ನಾವು ಸುಮ್ಮನೆ ಇದು ಪ್ರೈವೇಟೇ ಮಾಡ್ಬ ಮಾಡ್ಬಿಟ್ಟ ಎಟ್ಟ ಅಕಡೆ
ಹ್ಮ್ ಹ್ಮ್ ಹೌದೌದು ನಿಜ
ಮತ್ತೆ ಮ ಏನ್ ಮಾಡ್ತಪ್ಪಾ ಏನಾದ್ರು ಮಾಡ್ಬೇಕಲ್ಲ ಮನೆಯಲ್ಲಾದ್ರು ಆಹ ಏನಾದ್ರು ಮಾಡಂತ ಒಂಂತರ ನಮ ಮ್ಯಾಗ ಬರವಸೆ ಇಟ್ಟಿದ್ದಾರೆ ಮ ಮಗನ್ ಮ್ಯಾಗೆ ಮತ್ ಏನಾದ್ರು ಒಂದ ದೊಡ್ಡ ಜಾಬ್ ಇಲ್ಲಾಂದ್ರೂ ಸಣ್ಣ ಪುಟ್ಟ ಜಾಬ್ ಮತ್ತೊಂದನು ಏನಂದ್ರೆ ಅವ್ರ ಆತ್ ತೃಪ್ತಿನ ಪಡಿಸಬೇಕಲ್ಲ ಅವ್ರಿಗೆ
ಇ ಇಲ್ಲ ಕರೆಕ್ಟ್ ಆಯದೆ ಬಿೂಡ ಹೋದವರ್ಗೇನು ಅವಕಾಶ ಅದಾವ ಇಲ್ಲಂತಲ್ಲ ಅದು ಹೆಂಗದಂದ್ರ ನೀನು ಒಳ್ಳೇದ ಮಾಡಿದೆ ಅಂತ ಒಳ್ಳೇದ ಆಗ್ತದ ಬಟ್ ಒಂದೇಿನ ಆಗ್ತದ ಅದು ಒನ್ ಟೈಮ್ ಆಗ್ತದ ಬಟ್ ಅದು ಯಾವ ಟೈಮ್ ಹೆಂಗ ಆಗ್ತದ ಯಾವ ಸಮಯದಾಗ ಏನ್ ಆಗ್ತದೆದ ಅದೊಂದು ಗೊತ್ತಾ ಇಲ್ಲ್ಮ
ಹ್ಮ್ ಒಳ್ಳೇದ ಆಗ್ತದೆ ಬಟ್ ಅದಕ್ ಸ್ವಲ್ಪ ಟೈಮ್ ಇೇಳ್ೆ ತಗೋ ನಾ ಇವತ್ತ ಒಳ್ಳೇದ್ ಮಾಡಿ ನಾಳಿಗೆ ನನ್ಗ್ ಒಳ್ಳೇದಾಗಗ್ಬೇಕಂದ್ರೆ ಅ್ರೆ ಆಗಲ್ಲ
ಹ್ಮ್ ಇಲ್ಲ ಇಲ್ಲ ಆಗಲ್ಲ ಆಗಲ್ಲ
ಹಾ ಸ್ವಲ್ಪ ಟೈಮ್ ತೋರ್ತದೆ ಅದ ತೊಂದರೆೆ
ಹೌದೌದೌದೌದು ಹ್ಮ್
ಮತ್ತೆ ನೀವ ನೀ ಏನಪ್ಪಾ ಯ್ದು ಫುಲ್ ಯಾವ ಯಾವ ಕಂಪ್ನಿಯಲ್ಲಿ ಇರೋದ ನೀನು
ಇದು ನಂದ ಯದಕ
ಹಾ ಯಾವ್ದ ಬರಾಬರಿ ಕೇಳಸ್ತೇ ಅಲ್ವಾ
ಹಲೋ
ಹಲೋ
ಈ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಉಂಟರಿ
ಹೌದಾ ಇಲ್ಲನು ಕೇಳಿಸತಾ ಇಲ್ಲ ಇಲ್ಲಿ ಗಾಳಿ ಗಾಳಿ ಎಲ್ಲ ಬಟ್ ಆಕಡೆ ಪ್ರಾಬ್ಲಮ್ ಇದದೆ ನಿಮ್ ಕಡೆಗೆ ಪ್ರಾಬ್ಲಮ್ ಇದ ನೋಡ
ಲ್ಲ ನಮ ಕಡೆ ಅದೇ ಬಟ್ ಯಾಕೇನಂದ ಇಲ್ಲಿ ಗಾಳಿ ಬಿಟ್ಟು ಇದಲ್ಲ ಹಂಗಾಗಿ ಅದ ಕ
ಹೌದೌದ.
ಹ್ಮ್. ಮತ್ತೆ ಏನ್ ನಡ್ದ. ಊಟ ಆಯ್ತಾ. ಮಗ ಹಲೋ ಬಷಾ. ವಾಷಾ. ಮ ಆಯತ.
ಹ್ಮ್.